ಹಲೋ
ವಯಸ್ ಕೇಳಿಸತೈತಾ ಇವಾಗ
ಹಾ ಇವಾಗ ಕಳ್ಸಿದ
ಏನ್ರಿೀ ಎಲ್ಲ ಕಾಲ್ ಕ ಆಗ್ತ
ನಾಿ ಮಹಂತ ನೀಿವಾಗ ಕಡ್ ಮಾಡ್ತಿದ್ದ ನಾನ
ಅಲ್ಲ ಅಲ್ಲ ಅಲ್ಲಿ ನೆಟ್ವರ್ಕ್ ಇದೆನಾ ಅಲ್ಲಿ
ನ ಮಲ್ ನಟವಾರ್ಕ ಇೇ
ಹೌದಾ ಮತ್ತೆ ಇಲ್ಲನು ಇದಲ್ರಿ ನೆಟ್ವರ್ಕು
ಹೌದಾ ನ ನನ್ ಫೋನ್ ಎಲ್ಲ ಲ್ಲಿ ಒಂದು ಎರಡು ಮೂರು ನಾಲ್ಕು ಐದ್ ಕಡ್ಡಿನೂ ವೈಟ್ ಆಗಿ ಹ ನಿಮ ಮೊಬೈಲಲ್ಲಿ ಹೆಂಗಿದೆ ನೋಡ್ಕೊಳ್ಳಿ
ಹಲೋ
ಹಾ ಹ ನೋಡಿ
ನಮ್ದು ಪುಲ್ ಆಯ್ತ್ ಕೊಡ್ರಿ ಐಯ್ತ
ಅ್ರ ಒಂದ್ ಕಡ್ಡೆ ಕೆಳಗಿರ್ಬೇಕಕ್ ನೋಡ ಹಂಗಾಯ ಹಂಗ ಬರ್ತಿರ್ಬೋದು ನೆಟ್ ವರ್ಕ್
ಐದು ಐದು ಕಡ್ಡಿ ಸವನಾಗಿದೆ
ಹ್ಮ್ ಹ್ಮ್ ಮದೇನಕ್ಕೆ ನೆಡ್ವರ್ಕ್ ಇಶೂ ಬಂತು ಅಂತ
್ಮ ಸೆಂಟ್ರಲ್ಲೇ ಕಟ್ಟ ಗೊತ್ತಾಗ್ತಿದೆ ಅದು ಏನೋ ಗೊತ್ತಾಯ್ತು ಹ್ಮ್ ಮತ್ತೇರಿ ಏನ್ ಮಾಡ್ತಿದ್ದೀರಾ ಏನೇನ್ ಸಮಾಚಾರ
ಹ ಏನ ಇಲ್ಲ ಸುಮ್ಮ ಕತ್ಕೊಂಡಿದ್ದೇ ನೋಡಿ ನೀವು
ಹ್ಮ್ ನಾವವು ಸುಮ್ಮ್ನೆ ಈಗ್ ಮಕ್ಕಂದ ಎದ್ದು ಒಳ ಹೊರಗಡೆ ಕುಂತೀವಿ ನೋಡಿ ಫ್ರೆಶ್ ಆಗಿ
ಹೌದಾ ಊಟ ಮಾಡಿದ್ರಾ
ಇವಾಗ ಹ ರಿ ನೀವು ಕೇಳ್ತರ ಕೋಶನ್ನ್ ನೋಡಿದ್ರೆ ನನಗ್ ನಗು ಬರ್ತಿದೆ ಹ.
ನನ್ನ ಅಗುವಗೆ ಕೇಳಲಿಲ್ಲ ನೀವು ಮಧ್ಯಾಹ್ನ ಏನು ಊಟ ಮಾಡಿದ್ರಿ.
ಅಲ್ಲ ನೀವ್ ಎನ್ ಕಡ್ರಿ ಊಟ ಊಟ ಮಾಡಿದ್ರಿ ಇವಾಗ್ ಯಾವ್ ಊಟ ರೀ ಇವಾಗ್ ಸ್ನಾಯಕ್ಸ್ ತಿಂತಾರೆ ಮಧ್ಯಾಹ್ನ ಅದೆ ಹ್ಮ್ ಏನಪ್ಪಾ ಅ ಕನ್ನಡ್ದಲ್ಲಿ ಹೇಳಕೆ ಬರ್ತಿಲ್ಲ.
ಕನ್ನಡ ಬರೊಂಗಿಲ್ಲ ನಿಮ್
ಬರ್ತೇತಿ ನಾಂದ್ರೆ ಹಿಂದಿ ಚೆನ್ನಾಗ್ ಮಾತಾಡ್ತೇನಿ ಹಿಂದಿನ ಮತ್ ನಮ್ಮ್ ಭಾಷೆ ಕನ್ನಡ ಬರ್ತತಿ ಒಂದೊಂದ್ ವರ್ಡು ಅದು ಗೊತ್ತಾಗಲ್ಲ ಬದ್ನೇಕಾಯಿ ಪಲ್ಯ ರೊಟ್ಟಿ ಅನ್ನ ಸಾಂಬಾರು ಬಾಳೆಹಣ್ಣು.
ಹೌದಾ
ಹ್ಮ್ ನೀವೇನ್ ಊಟ ಮಾಡಿದ್ರಿ ಮಧ್ಯಾಹ್ನ. ಓಹೋ ರಥ ರಥೋಸ್ಥಾವ.
ಹಾ ಸೋಮ್ವಾರ ದಿನ ನಮ್ದ್ ರಥೋಸ್ತಾವ ಮೊದ್ಲು ಗುರ್ವಾರ ಮಾಡ್ತಿದ್ದೇನೆ ನಾನು ಇವಾಗ್ ಮಾಡೋಬಿಟ್ಟೆನ್
ಸೋಮ್ವಾರ ಯಾವ್ ದೇವ್ದ್ರಿ ಮಾಡೋದ್ ನೀವು.
ನಮ್ದು ಉಳಿವಿ ಬಸವನ ಅಂತ.
ಹಾ ಹಾ ಹಾ ಹಾ
ಉಳ್ವಿ ಬಸವಣ್ಣ ಶ್ರೀಶೈಲ್ ಮಲ್ಲಿಕಾರ್ಜುನ. ಆಮೇಲೆ ಧರ್ಮಸ್ಥಳ ಮಂಜುನಾಥ್ ತ ಹಃ ಹ
ಹಾ
ಇವರುಗೆ ಮಿಟ್ಲೆ ಅನ್
ಈಗಿ ಈಶ್ವರ ಹ್ಮ ಕರಿಬಸ್ ಕೆಸರಾ
ಎಲ್ಲಾರು ವರ್ತ ಹಾ.
ಮಾಡ್ರೀ ಚೆ ಹೆಂಗು ಒಂದ್ ಚೆನ್ನಾಗಾದ್ರೆ ಸಾಕು.
ಅದೇ ಮಾಡುದು ಮತ್ತೆ ದೇವ್ರ ನಮ್ಗ್ ಎಷ್ಟ್ ಇಲ್ಲ ಒಳ್ಳೇದ್ ಮಾಡ್ತಾನಲ್ಲ ಮತ್ ನಾವ್ ದೇವ್ರರಿಗೆ ಏನ್ ಕೃತಜ್ಞಾತ್ ಕ ಸಲ್ಲಿಸ್ಬೇಕಲ್ಲ ಹ ಹು ನ ಚೆನ್ನಾಗೆ ಇದಾರಪ್ಪಾ.
ಹಾ
ನಾವ್ ಚೆನ್ನಾಗೆ ಇದೀವ್ ಅಂದೆ. ಹ್ಮ್ ಹ ಅ ದೇವರ್ ಕುಸ್
ಅಲ್ಲ ಗಿಡ್ರಿ ನಾನ ಆ
ಮತ್ ಏನ್ ಹೇಳಿದ್ರಿ ನೀವು.
ಅಲ್ಲ. ಊಟ ಊಟ ಊಟ ಚೆನ್ನಾಗ್ ಮಾಡಿ ಚೆನ್ನಾಗ್ ಇರ್ಬೇಕ್ ಅಂತ ಹೇಳಿದು.
ಹ್ಮ ಮತ್ತ್ ನಾನು ಹಂಗೆ ಹೇಳಿದ್ದು ಮತ್ ಕೊಂಡಿದ್ರಿ ಹಗೆ ನಾ ಹಗೆ ಚೆನ್ನಾಗಿದ್ದೀನಿ ಅಂತಂದೆ ನೀವೇನ್ ನೀವೇನ್ ತಿಳ್ಕೊಂಡ್ ನಗ್ತಿದ್ರೆ ನಂಗೆ ಗೊತ್ತಿಲ್ಲ.
ಇಲ್ಲಗಂನ್ರೀ ನೀವ್ ಹೇಳಿದ್ದಂಗಿತ್ತು ಅದಿಕ್ಕೆ
ನೀವೇನ್ ಅಕ್ಕ ನೋಡಿದ್ರ ಯನ್ನ ಚೆನ್ನಾಗಿದಿನಿ ಅಂತ ಹೆಂಗ ಹೇಳಿದ್ರಿ
ಅಯ್ಯೋ ಮಾತಾಡ್ತಿರಲ್ಲ ಅಷ್ಟ್. ಗೊತ್ತಾಗ್ತಾಯಿದ್ ಬಿಡ್ರಿ
ಕಂಡಿಡ್ತೀರಾ ಅಂತ.
ಅದಲ್ಲ ರೀ ಮಾತ್ ನೀ ಎಷ್ಟು ಫ್ರೆಂಡ್ಲಿ ಆಗ ಮಾತಾಡಿದ್ರೆ ಗೊತ್ತಾಗಲ್ವಾ. ಮನ್ಷ್ಯು ಎಷ್ಟು ಶುದ್ಧವಾಯ್ತ ಅಂತ ಹ್ಮ್ ಮತ್ತೆ.
ಕರೆಗೂ ನಾನ್ ಎಲ್ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ಅದ್. ನಂಗೆಲ್ರು ಮೋಸ ಮಾಡೋರು ಇರ್ತ.
ಎಲ್ರು ಅಂದ್ರೆ ನಾನ್ ಎಲ್ರು ಒಳ್ಳೇದ್ ಮಾಡಕ್ ಬಯಸ್ತೀನಿ ಆದ್ರ ನಂಗೆ ಎಲ್ರುೂ ಕೆಟ್ಟೋದೇ ಮಾಡ್ತಾರೆ ಅದಕ್ಕೆ ಬೇಜಾರು.
ರೀ ನೀವು ಅಂತವರ್ ಬಗ್ಗೆ ತಲೆ ಕಟ್ಸ್ಕೊಬದ್ರಿ ಹ್ಮ್ ನಮ್ ಫ್ರೆಂಡ್ಸ್ ನಾವ್ ನೋಡಿದ್ರೆ ಸಾಯಸ್ ಬಿಡ್ತೀವಿ ಅವ ಒಮ್ಮನ್ ನೋಡ್ರೆ ಎಷ್ಟು ಗೋಳಾಡ್ತಿವಂದ್ರೆ ಅವ್ರು ನಮಗ್ ಚೂಡಾಯ್ಸದೇನು ನಾವ್ ಅವ್ರಿಗ್ ಚೂಡಾಯಸದೇನು.
ಹ್ಮ್.
ಅಂದ್ರೆ ನೀವ್ ಹೇಳಿದ್ರಲ್ಲಾ ನೀವು ಒಳ್ಳೇದ್ ಬಯಸ್ತೀರಿ ಅವ್ರ ಕೆಟ್ಟದ್ ಬೈದ್ರಿ ಕೆಟ್ಟದ್ದೇ ಬಯಸಿ ಬಿಡ್ರಿ ನೀವು ಒಳ್ಳೇದ್ ಬೈಸ್ರಿ ಅವ್ರಿಗೆ ಸಾಕ್ ಅಷ್ಟೇ.
ಅದೇ ಅದನ್ನೇ ಮಾಡುದು ನಾನು ನಾನೇನ್ ಬಿಡು ನನ್ನ ನಾನಂತ. ಒಳ್ಳೇದ್ ಮಾಡ್ತಿರ್ತೀನಿ ದೇವ್ರ ಬೆಡ್ಕೊ ಬಿಡ್ತೀನಿ ನಾನು. ನಾನಂದ್ರೂ ಒಳ್ಳೆ ಹೋದೆ ಬಯಸಿತೀನಿ ದೇವ್ರೇ ನನ್ಪ್ರ ನನಗ್ ಯಾರ ಕೆಟ್ಟದ ಮಾಡ್ತ. ಅವ್ರ್ಗೆಲ್ಲ ನೀನೇ ತೋರಿಸು ದಾರಿ ಅಂತ
ಅವ್ರರಿಗು ಒಳ್ಳೇದಾಗ್ಬೇಕಂತ ಬಿಡ್ಬೇಕು.
ಹ್ಮ ಹಂಗ.
ಹ್ಮ್. ಅಂದ್ರೆ ಕರೆಕ್ಟ್ ದಾರಿ ತರ್. ತರೆ
ಹೆಂಗ ದಾರಿಗ ಬರ್ತಾರ ಹೆಂಗ ಬಿಡ್ತಾರೊ ನಮಗೂ ಗೊತ್ತಿಲ್ಲಾ ಹ್ಮ್.
ಅಲ್ಲ ನೀವು ಈಗ ಊಟ ಮಾಡೋದ್ ಬಿಟ್ ಟಿವ ಅಂತ ಹೇಳಿದ್ರಲ್ಲ ನೀವು ನಿಮ್ಗೋಸ್ಕರ ಬೇಡ್ಕೊಂಡಿದ್ದ ಏನ ಬೇರವ್ರಗ ಬೇೆರೆವರ್ಗೋಸ್ಕರ ಬೇಡ್ಕೊಂಡ್ ಕಂಡಿದ್ದ ಯಪ್ಪಾ. ಹಾ. ಹೌದ ಬಿಡ್ರಿ. ನಾವು ನೋಡಿದ್ರೆ ಮನೆವ್ರಗೋಸ್ತಾರ ಬಡ್ಕೊಂತೇವಿ ನಮಗೋಸ್ರ ಯಾವ ಯಾರ್ರೀ ಬೇಡ್ಕೊಂತಾರೆ ಆ ಹ.
ಮನ ಮನ್ಯಾಗೀನಾರ ಗೋಸ್ಕರ ನನ್ಗೋಸ್ಕರ.
ಹ ಫಸ್ಟು ಮನೆಯವ್ರು ಆಮೇಲೆ ನಾವ್. ಅಪ್ಪ ಅಮ್ಮ ಅಪ್ಪಮ್ಮ ಚೆನ್ನಾಗಿದ್ರೆ ಸಾಕು ಬೇರೆ ಯಾರು ಬೇಡ ಹ ನೀವು್ ನೋಡಿದ್ರೆ ಫಸ್ಟ್ ನೀವು ನೀವು ನೋಡಿದ್ರೆ ಹೇಳ್ತಿದೀರ ಅಂದ್ರೆ ಫಸ್ಟ್ ನಾನ್ ಚೆನ್ನಾಗಿರ್ಬೇಕಪ್ಪಾ. ಹ.
ಇಲ್ಲಾ. ಹ ಅಂದ್ರೆ ನಮ್ ಫ್ಯಾಮಿಲಿ ಒಳಗ್ ಎಲ್ಲರೂ ಚೆನ್ನಾಗಿರ್ಲಿ ಅನ್ ಹಂಗ್.
ಹಾ ಫಸ್ಟ್ ಹ ಆತರ ಬೇಡ್ಕೊಳಿ ನಾ ನಾನ್ ಕೇಳಿದಾಗ ನೀವ್ ಹಿಂಗ ಹೇಳಿದ್ರಿ.
ಹ್ಮ್ಮ ಅದೇ ನಮ್ಗೋಸ್ಕರನ ಹೋಗಿ ನನ್ಗೋಸ್ಕರ ಆಯ್ ತು ಅಷ್ಟೆ.
ಹಾ ಫಸ್ಟ್ ಮನೆಯವ್ರಗೋಸ್ಕರ ಬೇಡ್ಕಡ್ರಿ.
ಹ್ಮ್ ಹ್ಮ್ ನೀ ಉಪಾಸ ಮಾಡ್ತೀರಿ ಏನ ಯಾವಾಗಾದ್ರ ಇಲ್ಲ.
ಯಾರ್ ನಾವ ಇಲ್ಲಪ್ಪಾ ನಾ ಯಾಕ ಸುಳ್ಳ ಹೇಳ್ಬೇಕು ಮನ್ಸಿಂದ ಆರೈಸ್ತೀನಿ ಹ್ಮ್ ಅದೆಲ್ಲಾ ಒಳ್ಳೇದೇ ಆಗೈತಿ ಯಾವತ್ತುೂ ಉಪವಾಸ ಮಾಡೋದು ಆದ ಅದು ಮೊದ್ಲು ಬಿಡ್ತಿದ್ದೆ ನಾನು ಪಿ ಯು ಸಿ ಲಿ. ಹಾ ಶನಿವಾರ ಬಿಡ್ತಿದ್ದೆ. ಹ್ಮ ಶನಿವಾರ ಬಿಡ್ತಿದ್ದ ಬಸ್ ಹಾ.
ಹ್ಮ್ ಹ್ಮ್ ಆಂಜನೇಯನ ಬಕ್
ಹಾ ಫಸ್ಟ್ ಮಾಡ್ತಿದ್ದೆ ಆಮೇಲೆ ಯಾರೋ ಬುದ್ಧಿವಂತ್ರ ಹೇಳಿದ್ರು ನನ್ಗೆ ನಿನಗ್ ದೇವರು. ಊಟ ಮಾಡಣ ಊಟ ಮಾಡ್ಬೇಡಂದ ನೀನಗ ನೀನ್ ಚೆನ್ನಾಗಿದ್ರೆ ಬೇರನ ಚೆನ್ನಾಗ್ ನೋಡ್ಕೊಂತಿ ನೀನೇ ಚೆನ್ನಾಗಿಲಂದ್ರೆ ಯಾರಾರ್ ನೀಿನಗ್ ಚೆನ್ನಾಗ್ ನೋಡ್ಕೊಂತಾರ ಅಂತ ಹೇಳಿದ್ರು ಅವಾಗ. ರ್ಥಾ ಆಯ್ತು ಊಟ ಬಿಟ್ರೆ ಬಿಟ್ರೆ ಏನು ಬಿಡ್ಲಿಲ್ಲ ಅಂದ್ರೆ. ದ್ರೆ ಏನು. ಇವಾಗ ನೀವ ಹೆಂಗಿದ್ರೆ ಮುಂದೆ ಬಾಳ ಪ್ರ ಪ್ರಾಬ್ಲಮ್ ಆಗ್ತತ್ ರಿ.
ಹಂಗೆ ಗೊತ್ತು. ಎಲ್ಲಾನು . ಹೆಲ್ತ್ ಎಲ್ಲ ಪ್ರಾಬ್ಲಮ್ ಬರುತ್ತೆ ಅಗೆ.
ಹ್ಮ್ ಅಂದ್ರು ನೀವು ಬಿಡ್ರಿ ನೀವು ಬೇರೆನೆ ಅಂದ್ರೆ ನೀ ಬಿಡ್ತೀರಿ ಊಟನ.
ಹ್ಮ್ ಹ್ಮ
ಒಂದು ದಿವಸ ದೇವರು ದೇವರ್ ಮುಂದೆ. ಸ್ವಲ್ಪ ಕಾಣ್ಬಿಡಪ್ಪಾ ಅಂತ ಬೇಡಿಕೋ. ಬೇಡಕೋಳಿ ಸಾಕು ಬಂದ್ ಕಾಣ್ತಾರ ಇಲ್ಲ ನೋಡೋಣ.
ಏನು ಕಾಣುತ್ತೆ ಬಂದು.
ಅಂದ್ರೆ. ದೇವ್ರು ಕಣ್ಮುಂದೆ ಕಾಣ್ಲಿ ಅಂತ.
ಹ ಆತರ ಬೇಡ್ಕೊಳ್ಳಿ ಸಾಕು ಜೀವನಾನೇ.
ಹ್ಮ್ ಆತರ ಕಾಣ್ಸುದಿದ್ರ ಎಲ್ಲರೂ. ಅ ಎಲ್ಲಾ ಕಷ್ಟಗಳ ಪರಿಹಾರ ಮಾಡ್ಬಿಡ್ತಿದ ದೇವ್ರು.
ಈಗ ಬಂತಲ್ಲಾ ನಿಮ್ಮ್ ಬಾಯಲ್ಲಿ. ಇವಾಗ ಬಂತಲ್ಲ ನಾನು ಅದನ್ನೇ ಕಂಡ್ರಿ ನಿಮಗ್ ಹೇಳಿದ್ದು. ನಾವು ನಮ್ಮ್ ಮನೆಯವ್ರ ಆತು. ಆಮೇಲೆ.
ಹ್ಮ್.
ನಾವು ಬೇಜಾನ. ಅರಕೆ ಹೊತ್ಕೊಂಡಿವ್ರಿ ಕಟ್ತೀನಿ ಗಂಟೆ ಕಟ್ತೀನಿ ಅದು.
ಅಲ್ಲ ಆತರ ಎಲ್ಲಾ ಅರ್ಕೆ ಹೊತಿಲ್ರಪ್ಪ.
ಹ್ಮ್ ಮತ್ತೆ.
ನಮ್ಮಮ್ಮಿನೂ ಬೇಡ್ಕೊಂಡಿರ್ತಾರೆ ನಿಮ ದೀಡ್ ನಮಸ್ಕಾರ ಅಂತ. ತಾರಲ್ಲ ಹಿಂಗ ಮಂಡಿ ಊರಿ. ನೀರು ಹಾಕ್ಕೊಂಡಲ್ಲ ಆ ಥರ. ದೇವ್ರ ದೇವಸ್ಥಾನ ಪೂರ ರೌಂಡ್ ಒಡಿಯದು ಮಲ್ಕೊಂಡು.
ಹ್ಮ್ ಹ್ಮ್
ಬೇಡ್ಕೊಂಡಿದ್ರು ನಮ್ಮ ಮಮ್ಮಿ ಮಾಡಿ. ಮಾಡಿದ್ರು ಮೊನ್ನೆ.
ರೀ ಯಾಕ್ ಎರಡ್ ತಿಂಗಳ ಹಿಂದೆ
ಹ್ಮ್
ನಾನ್ ಯಾಕ ಶುರು ಹಳ್ಬೇಕರ ಕರಿಬಿಸಿದ ಜಾಗತ್ತ ಅವಕಡ್ಗತ್ರಿ
ಹಾ ಗೊತ್ತ
ಹಾ ಅಲ್ಲಿ ನನ್ ಸಣ್ಣವನ ಇದ್ದಾಗ ನಮ್ಮಮ್ಮ ಪ್ರದರ್ಶನ ಪ್ರ ಪ್ರದರ್ಶನ ಅಂತರಲ್ಲ ಆಗ್ತಾರಲ್ಲ ಹ ಯಾವಾಗ ಅದನ್ನ ಹಾಕ್ತಿದ್ವಿ ನಾವು
ಹ್ಮ್ ಹ್ಮ
ಯಾಕ ಆಗ್ತಾರೆ ಯದಕ್ ಆಗ್ತಾರೆ ಅದು ಇದುವರಿಗ್ ಗೊತ್ತಿಲ್ಲ ಅದೇನ ಬೆಡ್ ಕಂತರಂತೆ ಪ್ರದರ್ಶನಿ ಆಗ್ತನಪ್ಪಾ ಮಾಡ
ಅದೇ ನೀರ್ ಮ ಮೈ ಮೇಲ್ ನೀರ್ ಹಾಕೊಂಡು ಹಿಂಗ ಮುಂದ ಬ ಇದು ನಮಸ್ಕಾರ ಮ ತ್ರರ ಅದೇ ಅಲ್ಲ
ಅದೇ ಉರುಳಾಡ್ಕನ್ ಮತ್ತ ಹೋಗ್ತಾರಲ್ರರಿ ಮಲ್ಕೊಂಡು ಹ ಹಾ ಆತರ
ನಮ್ಮೂರಲ್ಲಿ ಮಳೆ ಬರ್ತಿದೆ ನೋಡಿ ಮಸ್ತ್
ಹ್ಮ್ ಹ್ಮ್ ಹ್ಮ್ ಬರ್ಲಿ ಚೆನ್ನಾಗ್ ಬರ್ಲಿ ಮಳೆ ಏ ನಮ್ಮೂ ನಮ್ಮ್ೂರೆಲ್ಲಾ ಬಟ್ಟೆಗಳ ಹ ಘಟ್ಟ ಗುಡ್ಡಗಳು
ಯಾವಾಗ ಬೇಟಕ್ ಬಊಟಗಳು ಕುಸಿದ್ ಬಿಳತಗೋದಿಲ್ಲ ನೋಡಿ
ಸ್ಲೈಡಿಂಗ್ ಆಗ್ತತಿ ತಕೊಂಡ್ರಿ ಈ ಕಡೆ
ಹ್ಮ್ ನೋಡಿಗ ಹುಷಾರಾಗಿಿರಿ
ನಾವು ಚೆನ್ನಾಗಿದೀವಿ ಬಿಡ್ರಿ ನಮ್ದೇನ್ ಮಸ್ತ್ ಇದೆ
ಹ್ಮ್
ಮತ್ತೆ ಅದು ನೀವ ಏನಂದ್ರಲ್ಲ ಬೇಡ್ ಎಲ್ಲ ಮಾಡ್ತೀ ಉತರೋದು
ಬರೆ ಬಾ
ಿರದೇಏ ಹೇಳಿದ್ರಲ್ಲಾ
ಏನು
ಅದೇ ರೀ ಸ್ಟೇಡಿ ಏನೋ ಹೇಳಿದ್ರಲ್ಲ ಸ್ಟಡಿೀಗ ಏನು ಮಾಡ್ತೀವಿ ಅಂತ ಹೇಳಿದ್ರಲ್ಲ
ಹಾ ಹಾ ಹೇಳಿ
ಹ ಅದ ಮುಗ್ದಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿವಿ
ಏನಿಲ್ಲ ಮದೇವೆ ಮಾಡ್ಕೊಂಡ ಗಂಡ ಮನಿ ಹೋಗಬೇಕು ಅಂಕೊಂಡಿದಿನಿ
ಅಲ್ಲಾ ನಿಮ್ ಎಲ್ಲಾ ಹೆಣ್ಮಕ್ಳು ಇದೆ ನೋಡ್ರಿ ಯಾಕ ಸುಳ್ಳ್ಬೇಕು ಅಲ್ಲ ಸುಮ್ಮನೆ ಯಕಾದ್ರೂ ಓದಬೇಕು
ಅಯ ಮತ್ತ್ ಮನೇಲಿ ಎಷ್ಟು ಓದಿದ್ರು ಮತ್ ಮ ದೀ ಮಾಡ್ತ ನಂತ ಹೊಳ್ಳೆ ಮತ್ತ ಏನು ಮಾಡಬೇಕು ನಾವು ಹೇಳಿ
ಅಲ್ಲ ನಾನ್ ಹೇಳುದು ಡಿಗ್ರಿ ಕಂಪ್ಲೀಟ್ ಆದನ ಕೈಯ್ಯಗ್ ಜಾಗ ಉರ್ಬೇಕು ಆತರ ಮಾಡ್ಕೊಬು ತಿೆಂಕು ನೀವ್ ಹೋಗಿ ಇಷ್ಟು ಉದ್ದ ಓದಿ ಹೋಗಿ ಗಂಡ್ಯಲ್ ಮನೆ ಮುಸ್ರಿತ್ತಕ್ಂದು ಮುಸರಿತಿಕ್ ಏನ್ ಹೇಳಿ ಹೇಳಿ
ಅದೇ ಮಾಡೋುದಲ್ಲ ಮದೆ ಏನ್ ಮಾಡೋುದು ಇನ್ನು ಮಮ್ಮಿವಗಳೆಲ್ಲ ಅದ್ ಮಾಡ್ತಾರೆ ನಾವು ಅದ ಮಾಡ್ದು ಜಹಿತಲ್ಲ
ಚೇಂಜ್ ಆಗ್ರಿ ನೀವಾದ್ರುೂ
ನೋಡೋಣ ಹ್ಮ್
ಅಲ್ಲಾ ಇಷ್ಟ ಇಷ್ಟ್ ಓದ್ಕೊಂಡಿರಿ ಮತ್ ಮತ್ತೆ ಈಗ ನೋಡಿದ್ರೆ ಮದ್ವೆ ಮಾಡ್ತೇವ ಅಂತ ಮದ್ ಮಾಡಕಂತೇವ ಅಂತ ಹೇಳ್ತಿ
ಮತ್ ಮನೇಲ್ ಮಾಡ್ದಿನನ ಅಂತಾರಲ್ರಿ ಏನ್ ಹ
ಫಸ್ಟ್ ಜಾಬ್ ತಗೋಲ್್ರಿ ಆಮೇಲ್ ನೋಡ್ರಿ
ಜಾಬ್ ನಮ ಸಿರ್ಬೇಕಲ್ರಿ ಬಾ ಹೇಳಿ ನಿಮ್ ಕಡೆ ಏನಾದ್ರೂ ಜಾಬ್ ಇದ್ರೆ ಹೇಳಿ ನಂಗಗು ಜಾಬ್ ಕುಡ ಕೊಡಿ
ಅಮ್ಮ ತಾಯಮ್ಮ
ಹ
ನಮಗೇನು ಅಲ್ಲ ಈಗ ಬಿಡ್ಕೊಂಡಿರಲ್ಲ ದೇವ್ರನ್ನ ಅದನ್ನು ದೇವ್ರ್ದ ಬೆೇಗಿ ಅ
ಅದೇ ದೇವ್ ದೇವ್ರಿಗೆ ಬೇಡ್ಕೊಂಡಿರ್ತೇನೆ ದೇವ್ರ ಮುುಖಾಂತರ ಬೇರೆ ಯಾರಿಗಾದ್ರು ಹ ಗ ತಂದ ಇವರ ಹತ್ರ ಕೇಳಿದರೆೆ ಜಾಬ್ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ನಿಮ್ಗೆ ಕೇಳಿದ್ದು ಹ್ಮ್ ಹ್
ಹ್ಮ್ ನೋಡಿ ನೀವ್ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಿೀರೋ ಅದುೇ ನಿಮಗ್ ಬಿಟ್ಟಿದ್ದು ಮತ್ತೆ ಇನ್ನೊಂದ್ಸಲ ಊಟ ಊಟ ಮಾಡೋದು ಬಿಡ್ಬೇಡಿ
ಇಲ್ಲ ಇಲ್ಲ ಮತ್ತ ಮಾಡ್ತೀನಿ ತಡಿ ಕಲ್ ಓಕೆ
ಹ್ಮ್ ಹಾ ಸರಿ ನಾನೇ ಮಾಡ್ತೀನ್ಂತ ತಡ್ರಿ
ಹ